ಹಲೋ
ಹೆಲೋ
ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು.
ಅ
ಹೇಳಿ ಏನ ಇಲ್ಲ ಏನ್ ಮಾಡ್ತಿದೀರಾ
ಹಲ್ಕಲ್ಲಿ
ನೀನ್ ಇಷ್ಟತ್ ಆದ್ರರು ಮಲ್ಕೊಬಿಟ್ಟಿದಿರಾ
ಹ್ಮ್ ಹುಷಾರಿಲ್ಲ
ಹೌದಾ ಏನ್ ಹುಷಾರಿಲ್ಲ
ಮೈಕೈ ನೋವು ಸುಸ್ತ್
ಹೌದಾ
ಹ್ಮ್
ಯಾಕ ತರ ಆಯ್ತು
ದುಃಖ ಭೇಜಾರಾಗಿದೆದಕ್ಕೆತ
ಹೌದಾ ಹ್ಮ್ ಕಾಫಿ
ಹ್ಮ ಇಲ್ಲ
ಯಕೆ
ಸಪ್ಪ
ಹೌದಾ ಕಾಫಿ ಟೀ ಏನು ಕುಡಿಯಲ್ವಾ ನೀವು
ಮಾಡಲ್ಲ ನಮ್ಮನೆ
ಹ ಒಳ್ಳೇದಲ್ಲ ಕಾಫಿಟೀ ಎಲ್ಲಾ ಕುಡಿಬಾರ್ದು
ಕುಡಿಬೇಕು ಮೈಂಡ್ ಫ್ರೀ ಆಗುತ್ತೆ
ಎಲ್ಲಾ ಕುಡಿಬಾರ್ದರೀ ಕಾಫಿ ಟೀ ಎಲ್ಲಾ ಒಳ್ಳೇದಲ್ಲ ಆರೋಗ್ಯಕ್ಕೆ
ಹ್ಮ ಕುಡಿಯಬೇಕು ಎಬೇಕತ್ತು
ಅದಕ್ಕೆಲ್ಲಾ ಅಟ್ಯಾಚ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಮುಂದೆ
ಹ್ಮ್
ಹಲೋ
ಹ್ಮ್
ಹೇಳಿ ಹಲೋ
ಹಲೋ
ಮಾತಾಡಿ
ನಾನ್ ಮಾತಾಡ್ತಾ ಇದ್ದೇವಿ ನೀವೇ ಮಾತಾಡ್ತಿಲ್ಲ
ನಾವವು ಮಾತಾಡ್ತಾ ಇದ್ದೀವಿ ಹೇಳಿ
ಏನಲ್ ಹೇಳಿ ಕೇಳ್ತೀವಿ
ಏನ ಇಲ್ಲಪ್ಪಾ
ಹ್ಮ
ಹ್ಮ್ ದೊಡ್ಡೋರು ಹೇಳಿದ್ರೆ ಚಿಕ್ಕೋರ್ ಕೇಳ್ತೀವಿ
ಇಲ್ಲ ಹೇಳಿ ಕೇಳ್ತೀ ನಾವು
ಹೇಳಿ ಪರವಾಗಿಲ್ಲ
ಏನ್ಲ ನೀ ಕೆತ
ಹ್ಮ ಹೇಳ್ಬೇಕು ದೊಡ್ಡವರು
ಹ್ಮ್ ಹೇಳಳಿ ಬೆಳ
ಹೇಳಿ ಹೇಳಿ ಮತ್ತೆ ಊಟ ಕೆಲ್ಸ
ಕೆಲ್ಸಕ್ ಹೋಗಲ್ಲ ಇವತ್ತು
ಯಾಕ್ರಿ ಏನಾಯ್ತು
ಮನೇಲಿ ರೆಸ್ಟ್ ಇವತ್ತು
ಹೌದಾ ಮೊದ್ಲ ಅಲ್ಲಿ ನಾನ ವೀಕೆಂಡ್ ಫಸ್ಟ್ ಅಲ್ಲ ಲೀವ್ ಹಾಕದ್ರೆ ಹೆಂಗ್ರೀ
ಮೊದಲನೇ ದಿನ ಮತ್ತ ಮೂರನೇ ದಿನ ಅಲ್ಲ
ಹ್ಮ್ ಮೂರ್ ದಿನ ಆದ್ರೂನೂ ನಾನ ಕೆಲ್ಸಕ್ ರಜಾ ಹಕದ್ರೆ ಹೆಂಗಗೆ
ಹ್ಮ್ ಏನಾಗಲ್ಲ
ಹೋಗ್ಬೇಕು ಹ ಕಣ್ರಿ ರೆಸ್ಪಾನ್ಸಿಬಿಲಿಟಿ ಇ ಜಾಸ್ತಿ ಇರಲ್ವ ನಿಮ ಹಾಗಗೆ
ಹ್ಮ್
ಹ್ಮ್
ನಮ್ಗ ಆಗ್ಲಿಲ್ಲ ಅಂದ್ರೂ ಹೋಗ್ ಮಾಡಬೇಕ ಅಲ್ಲಿ
ಮಾಡ್ಬೇಕು ಕೆಲ್ಸನ ಇಲ್ಲಾಂದ್ರ ಊಟ ಹಗೆ ಬರತ್ತ ತ್ತ
ಹ್ಮ
ಹ್ಮ್
ಹ್ಮ
ಕೆಲ್ಸ ಮಾಡುದ್ರೆ ತಾನೇ ಊಟ ಹ್ಮ್ ಇಲ್ಲಾಂದ್ರೆ ಫ್ರೀಯಾಗಿ ಬರತ್ತಾ ಯಾರಾದ್ರೂ ಕೊಡ್ತಾರ ಫ್ರೀಯಾಗಿ
ಹ್ಮ್
ಹ್ಮ್ ಹೇಳಿ ನೀವ
ಹ್ಮ್
ಹ್ಮ್ ಮತ್ತೆ ಇನ್ನೇನ್ರೀ ಸಮಾಚಾರ
ಏನಿಲ್ಲ ರೀ
ಏನು ಇಲ್ಲಪ್ಪಾ ನೀವೇ ಹೇಳ್ಬೇಕು
ನೀವೇ ಹೇಳಿ ಕೇಳ್ತೀವಿ
ಹ್ಮ್ ಏನ್ ತಿಂದ್ರಿ ತಿಂಡಿ ಇನ್ನುೂ ತಿಂದಿದಿದ್ರ ಇಲ್ವಾ
ಅದೇ ನೀರು ಕಕ್ಕಿರ ಸೊಪ್ಪಿನ ಸಾರು ರೈಸ್
ಹೌದಾ
ಹ್ಮ್
ಹ್ಮ್ ಯಾವ್ದು ಅಡ್ಜಸ್ಟ್ ಮಾಡ್ಕು ತಿಂದು ಹೋಗ್ರಿ ಕೆಲ್ಸಕ್ಕೆ
ಹ್ಮ್ ತಿನ್ಬೇಕ ಏನ್ ಮಾಡಕ್ ಆದು
ಹ್ಮ್ ಸೊಪ್ಪನ್ ಸರ್ ನೀವ ಬೇಕಣ್ರಿ ಬೇಜಾರು ಆಗ್ತಾ ಇರೋದು ಎಲ್ಲಾರೂ ಖುಷ್ ಖುಷಿಯಿಂದ ತಿಂತಾರೆ
ಚೆನ್ನಾಗಿದ್ರೆ ಎಲ್ಲರೂ ಖುಷಿ ಖುಷಿಯಾಗೇ ತಿನ್ನಲ್ಲ ಚೆನ್ನಾಗಿಲ್ಲ ಅಂದ್ರೆ ಎಲ್ಲಾ ಬೇಜಾರು ಮಾಡ್ಕೊಂಡೆ ತಿನ್ನಲ್ಲ
ಹ್ಮ್ ಹ್ಮ್್ಮ
ಹ್ಮ
ಹೌದಾ
ಹ್ಮ್
ಮತ್ತೆ ಇನ್ನೇನ್ರಿ ಸಮಾಚಾರ
ಹೇಳಿಲ್ಲ ಹೇಳಿ
ಏನು ಇಲ್ಲಪ್ಪಾ ನೀವ ಹೇಳ್ಬೇಕ ದೊಡ್ಡೋರು ನಾ ಚಿಕ್ಕವರ್ ಕೇಳ್ತೀವಿ ಹ್ಮ್ ಹ್ಮ
ಏನ್ ಹೇಳಿ ಹೇಳ್ತಿ
ನೀವೇನು ಇಲ್ಲ ಸರ್ ಹೇಳ್ಬೇಕು ನೀವ ಮತ್ ಹಂಗಾದ್ರೆ ಅ್ರ ಎಷ್ಟ್ ಇವತ್ತು ಕೆಲ್ಸಕ್ ಹೋಗಲ್ಲ ಹಂಗಾದ್ರೆ
ಹ್
ಹಾ
ಇಲ್ಲು ಹೋಗಲ್
ಹೌದಾ ಹ್ಮ್ ಕೆಲ್ಸಕ್ಕೆ ರಜೆ ಆಗ್ತಾ ಇದ್ರೆ ತಿಂಗ್ಗಳಲ್ ಆ ದಿವ್ಸ ಸಂಬಳೆ ಹೆಂಗ್ ಕೊಡ್ತಾರೆ ಕೆಲ್ಸ
ತಿಂಗಳಿಗೆ ಆರು ದಿವಸ ರಜೆ ಆಗ್ತಿಲ್ಲ ಹದ ತಿಂಗಳು ಎರಡ ರಜೆ ಹಾಕಿದೆ ಒಂದ್ ಭಾನುವಾರ ಮಾಡಿದ್ದೀನಿ ಅಲ್ಲಿ ಒಂದೇ ರಜೆ ಆಗಿರೋದ್ ನಂದು
ಹ್ಮ್
ಹ್ಮ್ ಮೂವತ್ತಿನದಲ್ಲಿ ಒಂದು ರಜೆ ಬಿದ್ದೈತಿ
ಹ್ಮ್
ಹ್ಮ್
ಹಂಗ್ ರಜಾ ಆಗ್ತಾ ಇದ್ರೆ ಸಂಬಳ ಹೆಂಗ ಕೊಡ್ತಾರೆ ಕೊಡೋರು ಅಂತ
ಇವತ್ತು ರಜೆ ಹಾಕೋದ್ರೆ ಬಾನುವಾರ ಮಾಡಿದ್ರೆ ಅಲ್ಲಿಗೆ ಟ್ಯಾಲಿ ಆಗುತ್ತೆ
ಹ ಭಾನುವಾರ ಕೆಲ್ಸಕ್ ಹೋಗ್ತೀರಾ ಇವತ್ ಹೋಗಲ್ಲ ಅಂದಾದ್ರೆ
ಹ್ಮದು
ಹ ಒಳ್ಳೆ ಕೆಲ್ಸ ನಿಮ್ಮ್ ಮಗ್ಳನ್ ಕರ್ಕೊಂಡ್ ಬನ್ನಿ ಮತ್ತಂಗಾದ್ರೆ ಹೋಗಿ
ಹ್ಮ್ ಹೊಗತಕ್
ಇವತ್ ಮನೆಗಿದ್ದು ಭಾನುವಾರ ಕೆಲ್ಸಕ್ ಹೋಗಂಗಿದ್ರೆ ನಿಮ್ ಮಗಳಂಗ ಕರ್ಕೊಬರಿ
ಹ್ಮ್ ಕರಕೊಂಬತ
ಮತ್ತೆ ಇನೇನ್ರಿ ಸಮಾಚಾರ
ಹೇಳಿ ಕೇಳಣ
ಏನಿಲ್ಲ ಸರ್ ಹೇಳ್ಬೇಕ ಹೇಳಿ ಆಾ
ಏನ್ಲ್ಲಿ ನೀವೇ ಕೇಳ್ತೀರಿ
ನೀವೇ ಹೇಳಿ ಕೇಳಣ ದೊಡ್ಡವರು ಹ್ಮ್ ಏನ್ ಅಡ್ಗೆ
ಹೇಳುದು ಅಲ್ಲ ನೀರುಗ ತಿಳಿ ಸೀರೆ ಸೊಪ್ಪಿನ ಸಾರು ಮತ್ತೇ ಅನ್ನ
ಹ್ಮ್ ಹ್ಮ್ ಮತ್ತೆ
ಏನಿಲ್ಲದೆ ಹೇಳನಕ್ಕೆತೆ
ಹ ನೀವೇ ಹೇಳಿ ಪರವಾಗಿಲ್ಲ ಆ
ಹ
ನಮ್ಮ್ ಅಪ್ಪಾಜಿಯವರು ಒಂದ್ ಐದ್ ಸಾವಿರ ಹುಡ್ಕೇಳ್ತಾರೆ ಕಣ್ರಿ
ನಿಮ್ ಅಜ್ಜಿ ಅತ್ರ ನಮಿಗ್ ಹಾಸ್ಕೊಂಡ್ ನಮ್ ಕಡೆಯಿಂದ ಕೊಡ್ರಿ
ಏನೋ ಟ್ಯಾಕ್ಟರ್ ಬಂದ್ಬಿಟ್ಟಿದಿ ಅಂತೆ ತೋಟದಲ್ಲಿ ಕೆಲ್ಸ ಮಾಡೋ್ರೆ ಅದಕ್ಕೆ ಎಮರ್ಜೆನ್ಸಿ ಹಾ ಒಂದ ಐದು ಸಾವಿರ ನಾನ ಕುತ್ತಿಗೆ ಹಿಡಿದುಕೊಂಡು ಬಿಟ್ಟಿದೆ ನಿನ್ ತಮ್ಮ ಐ ತಿಕ್
ಹ್ಮ್
ಅಂತ ಹೇಳುದ್ರು
ಅದೇ ನಿಮ್ಮ್ ಅಜ್ಜಿಗ ಹೇಳಿ ನಿಮ್ಮ್ ಅಜ್ಜಿ ಹತ್ರ ಹಸ್ಕೊೊಳ್ಳಿ
ಹ್ಮ್
ನಿಮ್ ಕಡೆಯಿಂದ ಕೊಡಿ
ನಾ್ ಅಜ್ಜಿಗೂ ಫೋನ್ ಮಾಡಿದ್ವಿ ಒ ಫೋನ್ ಮಾಡಿದ್ವಿ
ಹ್ಮ್
ಅಜ್ಜಿಯ ಅವ್ರತ್ರ ದುಡ್ಡಿ ಇಲ್ವಂತೆ
ಹ್ಮ್ ಎಷ್ಟೇ ಜನ್ಸರಿ
ನನ್ಥ ದುಡ್ಡೇ ಇಲ್ಲ ಅಂತ ಹೇಳ್ತವಾರೆ
ಹ್ಮ್
ಅಪ್ಪಾನೂ ಫೋನ್ ಮಾಡಿದ್ದಂತೆ ಅಜ್ಜಿಗೆ
ಹ್ಮ್
ಹ್ಮ್ ಫೋನ್ ಮಾಡತ್ತಂತೆ ಏ ಹಿಪಥು ಸಾವಿರ ಕೇಳ್ತಂತೆ
ಹ್ಮ್
ಕೇಳಿದಕ್ಕೆ ಅಜ್ಜಿ ಇಲ್ಲ ಹೇಳ್ತೀನಿ ಅಂತ ಹೇಳೇತಂತೆ ಇವಾಗ ಏನಾದ್ ನಾನ್ ಕೊಡ್ಲಿಲ್ಲ ಅಂದ್ರೆ ನಾನನ್ನ ಅಷ್ಟೇ ಹಿಂಸೆ ಕೊಟ್ಬಿಡುತ್ತೆ ಫೋನ್ ಮಾಡಿ ಮಾಡಿ ಮಾಡಿ ಮಾಡಿ
ನಿಮ್ಮ ಅಜ್ಜಿ ಕೇಳಿ ಒಂದ್ ಮೂರ್ ಸಾವರ ಆದ್ರುನು ಹಾಕಿ ಕೇಳಿಬೇಕ ಒಂದ್ ಎರಡ್ ಸಾವಿರ ಅಡ್ಜಸ್ಟ್ ಮಾಡ್ ಹಾಕಿ
ಎರಡ್ ಸಾವಿರ ಎ ಇಲ್ಲ ಐತೆ ಅಡ್ಜಸ್ಟ್ ಮಾಡ್ಕ ಕೊಡೋದಕ್ಕೆ ನಮ್ಮ
ನಿ ಏನ ಮಾಡಿ
ಅಯ್ಯೋ ನನ್ ಹತ್ರ ದುಡ್ಡ ಎಲ್ಲ ಹಾ ಕಂಡ್ರಿ ನಿಮ್ಗ್ ಗೊತ್ತಿಲ್ಲ ನಂಗೆ ಎಲ್ ಬಸಿಕೊಂಡಿದ್ದ
ಹ್ಮ್
ಹ್ಮ್
ಹ್ಮ ಇನ್ನೇನ್ ಹೇಳ
ನಿನ್ ಏನು ಇಲ್ಲಪ್ಪಾ
ಹ್ಮ್
ಹ್ಮ್ ನೀವೇ ಹೇಳ್ಬೇಕು ನಾವು ಕೇಳ್ತೀವಿ ಹಲೋ
ಹಾಂ ಏಳು
ಮಾತಾಡಿ
ಮಾತಾಡ್ತಾ ಇದ್ದೀವಿ ಹೇಳಿ ಮೇಡಮ್
ಹ್ಮ
ಹ್ಮ್ ಆಯ್ತಾ ಪೂಜೆ ಪೀಜೆ ಎಲ್ಲ ಆಯ್ತು ಆತ ಯಾವಾಗ್ ಮಾಡ್ತೀರಾ ನೀರ್ ಕಾಯ್ತಾ ಇದ್ದಯಾ ಹೋಗಿ ಪೂಜೆ ಮಾಡಿ
ಹ್ಮ್ ಏನ್ ಮಾಡಣ ಎಲ್ಲ ನಮ್ ತಲೆ ಮೇಲ್ ತಪಾ ತಪಾ ತಪಾ ತಪಾ ಅಂತನ್ ನ್ಮೇಲೆ ಏನೇ ಬಿಡ್ತಾರೆ ಹುಷಾರಿಲ್ಲ ಹುಷಾರಿಲ್ಲಾ ಅಂತ ನಮಗ್ ಹುಷಾರಿಲ್ಲಾ ಅಂದ್ರೆ ನಾವ್ ಅಡ್ಜಸ್ಟ್ ಮಾಡ್ಕೊಂಡ್ ನಾವ್ ಮಾಡ್ಬೇಕು
ಪೂಜೆ ಮಾಡ್ತ ಇದ್ರು ಇಲ್ಲಿಗ್ ಬಂದ್ರು ಅವ್ರೇ ಪೂಜ ಮಾಡ್ಬೇಕ ಶುಕ್ರವಾರ ಅವ್ರೇನ್ ಹೆಣ್ಣ ಹುಡುಗಿನ ಹೆಣ್ಣ ಹುಡ್ಗೀರು ಪೂಜೆ ಮಾಡಕ್ಕ ಆಗಲ್ವ ಹ
ಹ್ಮ್
ಅವರ ಪೂಜೆ ಉ ನಾಕಿ ಏ ಕೀರ ಮಲ್ಲ
ಹ್ಮ್
ಏನ ಶನಿವಾರ ಮಾಡ್ತಾರೆ ಹೆಣ್ಣ ಹುಡ್ಗೀ ಶುಕ್ರವಾರ ಪೂಜೆ ಮಾಡಕ್ ಆಗಲ್ವಾ ಹ್ಮ್
ಹ್ಮ ಹ್ಮ ಏನು ಸರ್ ನಮ್ಮಕಯ್ಯಲ್ಲಿ ಆಗಲ್ಲ ಸಿಝರಿಯನ್ ಆಗೋಯತಲ್ಲ ಪಾಪು ಹುಟದಾಗಲಿಂದ ನಮ್ ಕೈಲಿ ಆಗಲ್ಲ
ಪೂಜೆ ಮಾಡ ರ್ದು ಅವ್ರ ಮನೇಲಿ ಇದ್ದಂಗ ಏನ್ ಅದಸ ಎಲ್ಲ ತೊಗೊಂಡನ್ ಪೂಜೆ ಮಾಡಂಗಿಲ್ಲಲ್ಲ ಎರ್ದಿ ಒಂದು
ಹ್ಮ್
ಹ್ಮ್ ಅದೇನೊಂದ್ ದಿನ ಎಲ್ಲ ಬೇಕಾ ಹತ್ ನಿಮಿಷಕ್ಕೆಲ್ಲಾ ಪೂಜೆ ಆಗುತ್ತೆ
ಹ್ಮ್ ಹ್ಮ್
ಹ್ಮ್
ಹೌದಾ
ಹೌದು
ಮಾಡಣ ಬಿಡಿ ಸಾರ್ ಇನ್ಮೇಲೆ ಮಾಡಣ
ಹ್ಮ್ ಹ್ಮ್ ದಿನೇಶ್ ಲ್ಲ ನೀವೇ ಶನಿವಾರ ಮಾಡ್ತಾರೆ
ಹಂಗೆಲ್ಲಾ ಇಲ್ಲ ನಮ್ ಕೈಲಿ ಹುಷಾರಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ
ಮಾಡಬೇಕಷ್ಟೇ ಅವ್ರ್ ಶುಕ್ರವಾರ ಮತ್ತು ಅವರ ಮಾಡುತ್ತಾರೆ ಶನಿವಾರ ನೀವು ಮಾಡಿ
ನನ್ಗ್ ಹುಷಾರ್ ಇಿಲ್ಲ ಅಂದ್ರೆ ನನ್ ಮಾಡಕ್ ಆಗಲ್ಲ ಹುಷಾರ್ ಇಲ್ದ ಇದ
ಹುಷಾರಿಲ್ಲಂದ್ರ ಅವ್ರ ಮಾಡ್ತಾರೆ ಚೆನ್ನಾಗಿದ್ದ ಪೂಜೆ ಮಾಡಿ
ಹ್ಮ
ಹ್ಮ್
ಓಕೆ ಸರ್ ಓಕೆ ಸರ್
ಮುಕೇಶ್
ಮತ್ತೆ ಇನ್ ಎನ್
ಏನಿಲ್ಲ ಹೇಳಿ ಕೇಳ್ತೀವಿ
ಏನೂ ಇಲ್ಲ ಸರ್ ಹೇಳ್ಬೇಕು ನೀನು ಹಲೋ
ಹಾ ಹೇಳಿ
ಹೇಳಿ
ನೀವೆ ಹೇಳಿ ಕೇಳ್ತೀವೀ
ನೀವೆ ಹೇಳಿ ಮತ್ತ ಇವತ್ತೇಏನ್ ಕೆಲ್ಸಕ್ ಹೋಗಲ್ವೇನ್ ನೀವು
ಇಲ್ಲ ಹೋಗಲ್ಲ
ಹ್ಮ ಆಗ್ಲಿ ಒಂಬತ್ ಗಂಟೆ ಆಗೈತಲ್ಲಾ ಅದಕ್ಕೆ ಕೇಳ್ದೇ
ಇಲ್ಲ ಹೋಗಲ್ಲಾ ಮೇಡಮ್ ಅದಕ್ಕೆ ಹೇಳಿದ್ನಲ್ಲ
ಎದ್ದೋಗ್ ಬರ್ರಿ ಕೆಲ್ಸಕ್ಕೆ ಹಿಂಗಂಡ್ರೆ ಹೆಂಗೆ
ಇಲ್ಲ ಸ್ನಾನ ಮಾಡ್ಕೊಂಡ್ ಮಲ್ಕೋಟಿವೊ ಇವತ್ತು
ಹ್ಮ್ ಹೇಳಿದ್ರಿ ಹಂಗ್ರಿ ನೀವು
ಹ್ಮ
ಓನರ್ ಏನೋ ಒನ್ನಲ್ವಾ ಮನಸ್ಸರ್ವ ನಿಮ್ ಮನಸ್ಸ